ಏನ್ ಮಾಡಕತಿ?
ಅಕ ನಿ ಏನ್ ಮಾಡ್ತಾ ಇದ್ಯಾ
ನಾ ಏನಿಲ್ಲ ನೋಡ್ ಸುಮ್ನೆ ಕುಂತಿದ್ದೆ ನಿಮ್ ಅಣ್ಣನು ಇಸ್ತ್ರಿ ಮಾಡಿದ್ರೆ ಆಯ್ತ ಅಂತ ಹೇಳಿ ಇನ್ನ ಯೋ ಚನೆ ಮಾಡಾತಿತ್ತಿದ್ದೆ
ಹೌದಾ ನಾನು ಸುಮ್ನೆ ಕುಂತಿದ್ದೆ ಯಾರಿಗಾರ ಮಾತಾಡ್ದ ಇದ್ದನ್ ತಗೊಂತ ನನ್ ನೀ ನನಪಾಯ ಇದ್ದಿ ಅದಕ್ಕೆ ಸಾರ್ ಹಾಕೊಂಡ್ ಎಲ್ಲ ನಂಬರ್ ಅಂತ ಹುಡುಕಾಡಿದ್ದೆ ನೀ ನಂಬರ್ ಸಿಕ್ತು ಅದಕ ಸುಮ್ಮನೆ ಹಚ್ಚಿದೆ
ಹೌದೇನ ಹು ಮತ್ತೆ ಏನು ಊಟ ಮಾಡ್ಬೇಕು ಇನ್ನ ಇನ್ನ ಮಾಡಿಲ್ಲ ಮಾಡ್ತೀನಿ ಇನ್ನ ಸ್ವಲ್ಪದ್ ಬಿಟ್ಟು
ಹಾ ಮತ್ತೆ ಏನೋ ಮಿಷಿನ್ ಅದು ಹೊಲೆಕ್ ಹೋಗ್ತಾ ಇಲ್ಲ ಬಟ್ಟೆ ಒಲೆ ಮಿಷೇನ್ ಅದಕ್ಕೇನು
ಇನ್ನ ಇಲ್ಲಕ ಹೋಗ್ತಾ ಇಲ್ಲ ಕಾಂಪ್ಯೂಟರ್ ಹಚ್ಚಬೇಕಂತ ಮಾಡಿದ್ದೆ ಸದ ಕಾಲೇಜ್ ಬಿಡ್ತೀನಿ ಸ ಹಚ್ಬೇಕು ಇವಾಗ
ಹೋಗು ಕಾಲೇಜನ್ ಅಷ್ಟು ಇದ್ದಿರಲ್ಲಲ್ಲ ಹೋಗು ನಾರ್ಮಲ್ ಬೆಳಿಗ್ಗೆ ಹೋಗು ಕ ಕಂಪ್ಯೂಟರ್ಗ ಸುಮ್ನೆ ಯಾಕ ಟೈಮ್ ವೇಸ್ಟ್ ಮಾಡ್ತಿ ಸುಮ್ ಅದೇನ್ ಮೂರ್ ತಿಂಗಳು ಬೇಸಿಕ್ ಬೇಸಿಕ್ ಆದ್ರು ಕಲಿ ಫಸ್ಟ್
ಕಲ್ತಿನಿ ಅಂದ್ರೆ ಮತ್ ಇದ ಆಗತ್ತ ಹೋಗ್ಬೇಕು ನಾಳೆಯಿಂದ ಹಾಚೆ ಬರ್ಬೇಕತ್ ಮಾಡಿನಿ
ಹಾ ಹಾ ಹಾ ಹಾ ಮತ್ತೆ ಹೋಗ್ ಬಾ ಬಿಡ್ಬೇಡ ಎಲ್ಲಿ ಗೌರಿ ಸರ್ಬಲ್ಲ
ಇಲ್ಲಿ ಅಕ್ಕ ಇದು ಜಿತ್ರಿ ಕ್ಲಾಸ್ ಇಲ್ಲಿ ಕೆಳಗಡೆ ಎ ಮಿಡಂ ಸ್ಕೂಲ್ ಹ ಅಲ್ಲಿ ಆ ಚನಾಗ್ ಕಲಿಸತಾರಲ್ಲ ಅಲ್ಲೇ ಮಾಡೀನಿ
ಹ್ಮ ಚಂದ ಕಲಸ್ತಾರೆ ಎಷ್ಟು ತ್ರೀ ಮಂತ ಹ ಸಿಕ್ಸ್ ಮಂತಾ
ಸಿಕ್ಸ್ ಮಂತ್ನ್ ಕಲ್ಸ್ತಾರಕ ಒಂದ್ ವರ್ಷದ ಕಳ್ಸ್ತಾರ ತ್ರೀ ಮಂತ್ಸ್ ಕಳ್ಸ್ತಾರ್ ಅಷ್ಟ್ ದಿನ ಒಯ್ದ ನಮ್ಮ್ಯ ಡಿಪೆಂಡ್ ಇರುತ್ತೆ
ಸರಿ ಹೋಗ್ ಬರ್ರಿ ಹೋಗ್ ಬರ್ರಿ ಹೋಗ್ರಿ ಬಿಡ್ಬೇಡ್ರಿ ಎಟ್ಲೀಸ್ಟ್ ಮಿಷಿನ್ ಆದ್ರೂ ಹೋಗ ಗ್ರಿಮಿಷನ್ ಕಲಿಯಕ್ಕ
ಹ್ಮ್ ಹೌದಕ್ಕ ಈಗ ಮಿ ಮಿಷೀನ್ಗೆ ಎಷ್ಟು ಡಿಮ್ಯಾಂಡ್ ಯತಿ ಗೊತ್ತಾ ಫುಲ್ ಏನ್ ನೋಡ್ಬಾರ್ದ ಅವ್ರದಂತ್ರ ಫುಲ್ ಡಿಮ್ಯಾಂಡ್ ಇವಾಗ
ಹ್ಮ ಅಲ್ಲೇ ಏನೋ ಎಂಬ್ರಾಯ್ಡರಿನೂ ಕಲಸ್ತಾರಂತ ನೋಡು
ಹ್ಮ್ ಹೌದಕ್ಕ ಅದನ್ನು ಅಪ್ಲಿಕೇಶನ್ ಹಾಕಿದ್ದೆ ಸ್ವಲ್ಪ ಇಲ್ಲಿ ಸ್ವಲ್ಪ ಮನೆ ಪ್ರಾಬ್ಲಮ್ ನಾನು ಸೆಲೆಕ್ಷನ್ ಆಗಿದ ಅದಕ್ಕ
ಹಾ
ಸ್ವಲ್ಪ ಹೋಗ್ಬೇಕು ನಾನ ನಾಳಿಂದ ಹೋಗದ ಮಾಡಿನಿ ಏನೇನ ಅದನ್ನು ಬಿಡ್ತೀನಿ ಹೋಗೋದು
ಹಾ ಹಾ ಹಾ
ಹ್ಮ್ ಹ್ಮ್ ಅದು ಅಪ್ಲಿಕೇಶನ್ ಬಿಟ್ಟಿದಾರಲ್ಲ ಗೌರ್ ಹ್ಮ್ ಹೋಗ್ಬೇಕಕ್ಕ ಹೋಗ್ ನಾಳೆಯಿಂದ ಹೋಗ್ಬೇಕ ಮಾಡಿನಿ
ಹಾ
ಹ್ಮ್ ಮತ್ತೆ ಅಕ್ಕ
ಮತ್ತ ಏನಿಲ್ಲ ನೋಡು ನೀನೇ ಹೇಳ್ಬೇಕು ಅದಕ್ಕೆ ನಾನೇ ಏನ್ ಕೆಲ್ಸ ಮಾಡಕತ್ತೀರ ಏನಾದ್ರೂ ಹೊಂಟಿರೇನು ಅ ಮೇಳ ನಾನ್ ಫೋನ್ ಹಚ್ಚಿದ್ದೆ ನಾನು ನೋಡಮ ನಾನು ಬರ್ತೀನಿ ಯಾರೇ ವರ್ಕ್ ಕಲಿದ್ರೆ ಆಯ್ತಂತ
ಏನು ನೋಡು ಹಾಗಗನು ಕಾಲೇಜ್ಗೆ ಹೋಗೋದು ಮನೆಗಿರೋದು ಮನೆ ಅಮ್ಮನಕಾಯಿ ಸಹಾಯ ಮಾಡೋದು
ಹ್ಮ್
ಹ್ಮ್ ಮತ್ತೆ ಆರಾಮದಾರ ಎಲ್ಲ ಮನೆಯಲ್ಲಿ
ಹ್ಮ ಎಲ್ರುೂ ಆರಾಮ್ದಾರ ನೋ ನಿಮ್ ಮನೆಯಾಗ ಎಲ್ರು ಆರಾಮ ಇದಾರ ಹಲೋ
ಅ ಹಲೋ ಹಲೋ ನ ಇದ ಅಕ್ಕ